ಹ್ಮ್
ಹೇಳಲಿಿ ಹ್ಮ್ ಎಂತ ಎ ತಮ್ಮ ಗಾಳಿ ಕೆಂಬಿದನೆಂತ ತ ಹ
ಮತ್ತಪ್ಪ ಹಂಬ ಹಂಬಾ ಹಬ ಅಲ
ಹಲೋ ಮಕ್ ಇಷ್ಟಂಟದ್ರು ಹ
ಎಲ್ಲ
ಹ
ಶುದ್ಧ ದೊಡ್ಡಬಂತ ಶುದ್ಧ ದೊಡ್ಡುವಂತ
ಹ
ಇದುಡ್ ದೊಡ್ಡ ಮಂದ ಹೆಂಗಗೆ
ಅದೇ ಡೌಟ್ ಮಾಡಂದಾರಿ ನಮ್ದಿಂದ ಒಳಕೊ ಅಂತ ನೀ ಏನೇ ಇದ್ದೀರಿ ಅಂತ
ಹಾ ಹಾ ಅ ಬಿದ
ಕರೆ ಉಚ್ಚಡತ ಉಚ್ಚರತಾ ಕಸ ಏನ್ ಮಾತಾಡೋದು ಮಾರ ಏನ್ ಮಾತಾಡದು ಸಾ ಗಕ ಗಜ ಮಾದ
ಅ ಅಭಿ ಅಂಗಣ ಅ ಗುಡಿಗಳ ಅ
ಹ ಅ ಕಾಂತ ನಮ್ಗೆ ಗೊತ್ತಿಲ್ಲ ವ್ದ್ದ ಬಿಟ್ಟದ್ದು ಮನಗ ಊಟನ ಮಾಡಂದ್ರ ಗಡಸ ಹಕು ಅಂದ್ರ
ಆಯ್ತು ಇನ್ನೊಂದ್ಸಲ ಆಯ್ತು
ಅಂದ ಊಟ ಸರಿ ಮಾಡಿ ಬಂದ ನಂಗಗೆ ಬಂದ ಹೋಗ ಬಂದಾನು
ಇಲ್ಲ ಆ ಮೊರಮಿಕ ಆಯ್ತಿ ಹೋದ ಈಗ ೋ್ಪ್ಪ ಅಂದ್ರ
ಆಯ್ತಗರ ಆಯ್ತು ಊಟ ಮಾಡ ಕಟ್ಟ ಆ್ಕೊಂಡ ಬ ಫೋನ ಚ ಹೋ ಎಲ್ಲರಿ ಫೋನ ಅಷ್ಟೇ ಲೈನಗ ಎಲ್ಲಾರಿ ಫೋನೇಂತಿರ್
ಚವಾಡ ಕಚವಾಡ
ಹಕ್ಕ
ಹಚ್ಚ ಒಳಗ ಯಾರ್ಗ ಹೆಚ್ಚ ಆತಂತ ಈಗ
್ರೆ ಇವತ್ತರ್ತನ
ೋಡ
ಹಗ ಮಾತಾಡ ನಾನ್ ಹಾಗೆ ಹಾಕ್ಸಿದ ಯಾರಿಗೆ ನೆಸ್ ಬಂತರ
ನಿಂಗಾಯ ಕೆಲ್ಲವಾ
ಆಾಕಂದ್ರೆ ಆಾಕಲ್ ಬಿಟರುಬ ಇದ್ ನ ಮಾತ
ಅಕ್ಕ ಬರ್ತ ನಾಕಳಿ ಹುಚ್ಚ ಬರ್ತನಿ ಒಂದ್ ಮಾತ್ ಏನ ಅಂತ ಹೇಳ
ಹಾ
ಆಾಕಿ ಮ್ರ ಚಲೋಡ
ಹ ಆಯ್ತು ಹೋಗೋದ ಆಯ್ತು ಇದೇ ಪ್ಯಾಂಟ್ ಹಂಗ ಆಗ ಇಲ್ಲ ಪ್ಯಾಂಟ್ ಚೇಂಜ್ ಮಾಡ್ತ ಹ
ನನ್ಗ್ ಕಲ್ಸ ಹೋರು ಮಾತಾಡ ನನಗ ಎಲ್ದ ಮಾತಾಡೋಡ
ಮನ್ನ ಬಂದನನು
ಎರಾಕ್ಬ ಬಿಡ ಅನ್ನೇ ಬಂದ ಯಾರಚ್ಚ ಕೊಡ್ಬಡ ನೆಕ್ಸ್ಟ್ ಹಚ್ಚ ಕುಂತಿಗೆ ಯಾರ ನಕ ಬ ಪುಟ್ಟಳ ಪಳ ನಾಕಂದ ಹಾ
ಆಾಕಂದ್ರ ಇ ಎಡ್ ಮಕ್ಳು ಬಂದ್ರಲ್ಲಿ ಈ ಕಡೆ
ಆಗ ಕ ಬಾಿಕೆ ಭೈ ಭೈ ಅಕೋ ಅಕೋ ಆ ನಾಮ ವ
ಅ ಕಡೆ ಎಂಟನ ಅದ
ಓ
ಹ್ಮ್
ಇತದೇನಲ್ಲ
ಹಾ ನೋಡ ನೀನ್ ಯಾರ್ಯಾರೇಬೇಕು ಯಾರಿಿಗೆ ಹೇಳ್ಬೇಕು ಕರಿ ಆಯ್ಕ ಅಂತ ಬಿಡ್ತಾನ
ಹ ಬಲಿಿ ಬೆೆಟ್ಟಲ್ಲ
ಮಟ್ಟು ವಲಶಾನ
ಬಂದಿಲ್ಲನಗ್ ಬರ್ಲ ಹಂಗಿ ಈಟ್ ಆಗ್ತನಿಗೆ
ಆಗಂತಾನ ಅದಕ್ಕೆ ಹಾಕಿದ್ದಿಲ್ಲನ ಹ್ಮ್ ಹ್ಮ್
ಎಲ್ಲೊಂದ್ರೆ ಹಾಕಿಂಚ ತೊಡಗುವ
ಹ್ಮ್
ಹ ಬರ್ಲ
ನಿನಾಯಕುೂಾ
ಇದು ಜಾಪ ಬಿ ವಿಷ
ಸಿ ಬ ಕೊಡಿ ಬ
ಹ್ಮ್ ಅತ್ತ ಮಾಡುತ್ತ
ಆಯ್ತು ಹಲ್ಲ ಆಯ್ತ ಆಯಕ ರರುಬ
ಅ ಅಂಗಗೆ ಆಕಂದಮ್ಮ
ಹೆಂಗೆ ಆಯ್ಕವಾ
ಹ್ಮ್
ಹ್ಮ್ ಆಯ್ತ ಆಾ್ಕಂದ್ರೆ ಆಯ್ತು ಮಂಚ ಏನ್ ಮಾಡಣ
ಆಕಂದು ಅಂಗ ಅಲ
ಹ್ಮ್
ಚಲ ಕಾಣಬೇಕಕ್ ಹದ್ರ
ಅದ ನಾನನ್ ಹಂಗೆ ಅಂತನೆ ನೋಡ ಒಲ್ಲೆ ಅಂತ ಯಾರೆಲ್ಲ ಅಂತ ಅದಕ್ಕೆ
ಹಾ
ಯಾರಿಲ್ಲ ಅಂತಲ್ಲ ಮತ್ತೆ ನ ಬ್ಯಾಚ ನೀನ್ ಯಾವ ನೆನಪ ಬರಲ್ಲ ನಾ ಸಡನ್ ಆಗಿ ನಿಂಗ ಮಾಡಳ ವನ್ಯ ಅರಿ ಶರ್ಮಂತ್ರಿ ಎಲ್ ಭಟ್ಟೆ
ಹ್ಮ್
ಹ್ಮ್ ಮತ್ತೇನ್ ಯಾರ್ಯಾರದ ಆಯ್ತ ದರೀ ದರ ಹಯಕಂದ್ರೆ ಆತ ನೋಡಮ್ಮ ಎಷ್ಟ ಮ ಒ ಮಾತ ನ ಮಾಳಾವ ಮಾತ
ಒಳ್ಳೆ ಆಯ್ಕೊ್ ಬರ್ಲಕ್ಕ ಒೋಗಬಿಟ್ಟು ಬರ್ಲಕ್ಕ
ಆಮೇ ಹೇಳಿಲ್ಲ ಅನ್ ಬಾರ್ದ ಹೇಳ್ಬೇಕು ಒನ್ ಮಾತ್
ಹಂಗಂದು
ಹ್ಮ್ ನಾವ್ ಹಾಕೆ ಅಂದ್ರೆ ದೋಸ್ಸ ದೋಸ್ತ್ ಹಾಕಿ ಕದ್ರಡಪ್ಪ ನಮ್ಗೆ ಹೇಳಿಲ್ಲ ಅಂತ ಅನಬಾರದು
ನನಗೆ ಏನು ಅಂಜ ಕಲ್ಲಪ್ಪರ
ನನಗೇನ್ ಅಜಿಕೆದ ವೈೇಕಂದ ಅಂತ
ಹ್ಮ್ ಅವಲ ಅವ್ರನ ಮಾಡ್ಲಕ್ಕ ಅವ್ರ
ಹ್ಮ್ ಯಾರ ಹಕ ಮ್ರ ನ ಯಾರ
ಹ
ಯಾರ ಚ ನಪರಲ್ಲ ರವಿಗತ ರವಿಗ ಆಯಕತ
ರ ಬರೋದಲ್ಲ ಹಂಗೆ
ತ್ರಿ
ಹ್ಮ್ ಹ್ಮ್
ಅ ಕಳ್ತ ನಾನ ಆಯ ಹ ಎಷ್ಟ ಇದವಾರ
ಆ
ಟೆಸ್ಟ್ಾಯಾ
ಬಟ್ಸ ಒಂದ ಎಂಟೊಂಬತ್ತೈದನ ಅಷ್ಟೆ
ಹ್ಮ್ ್ಮ್ಮ ಯಾರು ಎತ್ತನ ಮಾಡ್ರಲ್ಲ ಫೋನ್
ಎರಗರು ಯಾಕಷ್ಟೇ
ಮಾಡತಿಗ ವ್ಯಕ್ತಿ ಇವ ಆಯ್ಕರಿ ಏನ್ ಹೇಳ್ಬೇಕು
ಕಟ ಮಾಡಳ ಕಡೆ ಅಲ್ಲ ಹೇಗಲ್ಲ ಮಂದಿಗೆ
ಹೆಂಗ ಒನ್ ಮಾತ್ ಹೇಳ್ತನಿ
ನಿಂ್ಗೆ ಎತ್ತವರೆನೆ
ನಿಂಗ ನಿಂಗೆ ಹಚ್ಚಿಲ್ಲ ನಾನು ಫಸ್ಟ್ ಮಳೆಗ ಹಚ್ಚಿದ್ದೆ
ಮಾಳತ್ನು ಪನು
ಇಲ್ಲ ಅವಲ್ಲ ಎಲ್ಲ ಬೇರೆ ಕಡೆ ಬಟ್ಟೆ ನೋಡಿರ್ತಾರೆ ಹಲೋ ಎಲ್ಲಿ ಗೌಡ್ರೆ ಎವಡು ಹ ಎಲ್ಲಿ ಹೇಳದ ಎಲ್ಲಿ ಅದೇ ಈಗ ಬಟ್ಟೆಯಿಂದಡಿ ಬಟ್ಟೆ ಹಾಕಂಬಲೆೆ ಜಾತ್ರೆಗೂ
ದೂರಡ ದೂರಡು ಪೋನ
ಯಾಕದೇ ಹೇಳ ಹ ಆಯ್ತಪ್ಪಾ ನ ಹೇಳದು ಮತ್ ಹೇಳಿ ಹೆಂಗನ ಮಾಡಿ ಹಾ ಎಡ ಎಷ್ಟಾರ ಹ ಇದ ್ಯಾಾನ ವ
ಹ ಇಷ್ಟಬಾ ಯಕ
ಇಲ್ಲ ಕುಡ ಬರ್ತರ ಯಾಕೇನಾಯ್ತು
ಯಾರು ಚರ್ಪನು
ನಮವಾಚಾ
ಏನಂತ
ನಾ ಮನೆಗೆ ಹೋಗಿಲ್ಲ ಎಷ್ಟು ಹತ್ತ ಹನ್ನೊಂದ ಬಂದಾವ
ಊಟನು
ಅೆ ಹಮ್ರ ಆಯ್ತ ಅಲ್ಲ ಒಂದ ಹೋದ್ರ ಹ್ಮಷ್ಟ ಮೊನ್ನೆ ಆಗ್ಬ ಮಂದೆಲ್ಲ ಫೋನ್ ಹಸ್ಬೇಕಲ್ಲ ನೀ ಬಷಣಕ್ಕೆ
ಅವನ್ಗೆ ಬೂಡ ಅವನ್ ಬಾಡ
ಇವು ಕ ತ
ಹಲೋ
ಹಾ
ಎಡಬ
ಅಲ್ಲ ನ್ ಮಾಡ್ತೆ
ಟಪ್ಪ
ಹ್ಮ್
ಯಾರಾ ಕಿವಿಾಕಲ್ಲ ಬಿಟ್ಟ ಕೊೂಡ ಸುಮ್ಯ ಯಾ ಸು ಅಿಬ್ರ ಹಾಕೊಂಡಮ್ಮ
ಹ್ಮ್ ಮನ್ನಿಗ ಬಂದಿಲ್ಲ ತಪ್ಪು
ಹಾ
ಮೊನ್ನೆ ಹಾಕ್ ಬಂದರ ಅದಾಗ ಉಚತ್ರ್ ನನಗೆ
ಮನೆಿ ಬರ್ಲ ಸು ನಾಳ ಯಾವ ಬರ್ದ ಬರ್ಲವ
ಹ್ಮ
ವನ ಬರ್ಲಂತ
ಹ್ಮ್
ಹೈತರೀಷಿದ
ಹ ಯಾಕಂತ
ಶುನ್ನ ತನ
ಹಕಂತಾನ
ಕಟ್ ಮಾಡೋಣಪ್ಪ ಕಟ್ ಮಾಡೋಣ
ಕಡ ಆಯ್ತು
ವಚುಳನ
ಹಾ ಇಲ್ಲ ನಾವನ್ ಬಿಡ್ಬೇಕ ಅಭಿಪ್ರ ಯಾಕ ನಾವನ್ ಬಿಟ್ಬಡ
ಇಬ್ಬ ಹಾಕ ಮತ್ಯ ಇಬ್ರು ಹಾಕಂದ ಗಪ್ ಯಾರಕ್ ಯಾರ ಬಿಳಕ್
ಹಾಕ ಇನ್ನಾನು ಎಲ್ಲ ರಾತ್ ಹಾಕ ಅಂತ ಮಾಡಿದ್ದಾನೆ ಂತ ಎಂತೆ ಸವ
ಜೀಪ್ ರಕ ಮತ್ತೆ ಮಾಡ ಜೀಪ್ರ್ಲ
ಹ್ಮ ಹ
ಹಾ
ನೋಡ ಅವನ ಒಂದು ಯಾಕಂದ್ರೆ ಇದ್ದಕ್ಕೆ
ಹ್ಮ್ ಮತ್ತೆ ಮಾಡತು
ನೀ ಶೆಲ್ಟ್ ಹಾಕಂತ ಯಾವ್ದಾನ ಒಂದು ಹಬ್ಬದೇನಾ ಮನ್ಯಾಗ ಯಾವ ಹಸು ಇರ್ತ ಆಾ್ಕ ಬರ್ತನ ಕಡವೇನ
ಮೈದರ್ಲ್ಲಕ್ಕಣಂತನಿದೆ
ಏ ಬೇರೆದಕ ನೀನು
ಹತದಾ
ಹ್ಮ ಆಯ್ತಾ ಹೊಸದ ಆ್ಕ ಆಯ್ತು ವರ್ಷ ಬಲ್ಲ ಅದೆ ಆಕ ಹ್ಮ ಜಾತ್ಾಕ ಅಂತ
ಇರುವಂಟು
ಹ್ಮ್ ಆಯ್ತಾ ಮರಿಗಂಬಾ
ಹ ತೋಳ
ಆಯ್ತ ತಗತ
ಉತ್ತರತ